ಅಂತ ಇಲ್ಲ ಕುಂತಿದ್ದೀನ. ನಮ್ಮದು ಉತ್ತರ ಕರ್ನಾಟಕ ನಿಮ್ಮದು ದಕ್ಷಿಣ ಕರ್ನಾಟಕ. ಆದ್ರ ಮಾತಾಡ್ ನೋಡತಿ ಮಂಗ್ಗಳೂರ್ ಭಾಷೆ ಮಾತಾಡು. ಎಂತ ಎಂತ ಮಾಡ್ತೈತಯಾ ಮಾರೈತಿ.
ಅಂತ ಇಲ್ಲ ಮಾರಾಯತಿ ಸುಮನೆ ಕೂತ ಇದೇನೆ ಮಾರೈತಿ.
ಎಂತ ಸುಮ್ಮನೆ ಕುಂತಿದ್ದೀಯ ನೀನು. ಏನಾದರೂ ಕೆಲಸ ಮಾಡಬೇಕಲ್ವೇ.
ಕೆಲಸ ಏನು ಇಲ್ಲ ಮಾಡೋಕೆ ನೀವನು ಮಾಡಬೇಕಲ್ಲ.
ನಮ್ಮ ಕಡೆ ಎಂತ ಕೆಲಸ ಇಲ್ಲ. ಖಾಲಿ ಉಣ್ಣೋದು ಮಲ್ಗೋದು ಅದೇ ನಮ್ಮ ಕೆಲ್ಸ.
ರಾ.
ಏನ್ ಎಂತ ಕೆಲ್ಸ ಐತೆ ನಿಮ್ಮ ಕಡೆ.
ಎಟ ಇಬಡೆ ಅದು.
ಹಂಗಂದ್ರೆ ಏನು.
ಸೆಗಣಿ ಕೊಡದ ಸೆಗಣಿ. ನೀ ತಿಿನ್ತನ್ವಾ.
ಹೆಂಗಿರುತ್ತೆ.
ಬೇಸರ್ತ್ವಾ ಚೆನ್ನಾಗಿ ಇ ರಸಗ ರಸಗುಲ್ಲ ಇದಂಗರ್ತ.
ಹಯ್ಯೋ ನೀ ತಿನ್ನ ತೋರ್ಸ ನಾ ತಿಂತೀನಿ.
ಗೆತತಿ.
ಹ್ಮ ನಾಯಿ ನಾಯಿ ನ ನರಿೀ ಎಲ್ಲ ನೀನೆ.
ನೀನ ಎಲ್ಲ.
ನೀನ್ ನ ಹಾಲನ್ನು. ಒಂದ ಒಳಗ್ ಮತ್ತೊಂದ್ ಸೇರ್ಪಿ ಅದೆಲ್ಲ ನೀನೆ ಅಲ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ. ಸ.
ಹ ಎಳ್ಳ ನೀ. ಹೋಗ್ರ ನ ಕ್ಯಾಮೆ ಹತ್ರ ಮಾಡ ಹಿ.
ಎಂತ ಕ್ಯಾಮೆ ಇಲ್ಲ ನಮ್ಮದು ಇದೇ ಕ್ಯಾಮೆ ಮಾತಾಡುವುದೇ ಕ್ಯಾಮೆ.
ಮತ್ತಳಲ್ಲ ಕಮಂಗ.
ಎಂತ ಎಲ್ಲಿಗೆ ಟ್ರಿಪ್ ಹೋಗುತ್ತಿದ್ದೀರಾ ನೀವು.
ನಾವು ಧರ್ಮಸ್ಥಳ ಹೊಂತಿದವಿ ಬರ್ತೀಿ.
ಪ.
ಅ ಎಲ್ಲಿ ಬರುತ್ತೆ ಗೊತ್ತಿಲ್ಲಾ. ಅದಲ್ಲೇ ಇರ್ತಣಾವೋ ಹಾ. ನಾವಾಗ ಹೋಗ ಅದು ಬರಲ್ಲ.
ಓಕೆ ಓಕೆ ಹೋಗಿ ಬನ್ನಿ ಹ್ಯಾಪಿ ಜರ್ನಿ.
ಕೆ ಥಾಂಕ್ ಯು.
ನಮ್ಗೆ ಎಬರತ್ತ ಏನಾದರೂ ತಗೊಂಡು ಬನ್ನಿ. ಅಲ್ಲಿ ಏನು ಸಿಗುತ್ತೆ ಅದನ್ನೇ ತಗೊಂಡು.
ಅದ ಏನ್ ಸಿಗಲ್ಲ ಅ್ದ.
ಈ್ಮ ಹ್ಮ.
ಏನು ಸಿಗುವುದಿಲ್ಲ ನೋಡಲ್ಲಿ.
ಹ್ಮ್.
ಬೇಕಂದ್ರೆ.
ಹಟಿ ಹುಷಾರ್ರ. ನಮಗೆ ಎಂತಾನ ಎಂತ ಬೇಕು ಅಂದರೆ ನೇಲ್ ಪಾಲಿಶ್ ಬೇಕು ಮೇಕಪ್. ತನ್ಬೇಕು.
ಹ್ಮ್ ಮತ್ತ.
ಇಷ್ಟೇ ಸಾಕು.
ಅಷ್ಟ ಮಾಡೋಡ. ಬರ್ಸ ಆದ್ರೆ ಬಾಳ ಆಗ್ತದೆ.
ಹ ಸಾವರ.
ಹಾ ಸಾರಕ ನಿಟ. ನೀ ಬಸ ಮೇಕ
ತಾಗಂಬಾ.
ಹ್ಮ್ ಸರ ಸರ.
ತರ್ಲಿಲ್ಲ ಅಂದ್ರೆ ಹೇಳ್ತನಲ್ಲ ಈ ಹಾಸ್ಪಿಟ್ಲ್ ಒಳಗ ಕರ್ಕಣಲ್ಲ.
ಹೆ ನಿಂದಾನ ಮ.
ನಂದಾಗ್ಲಿ ನಿಂದಾಗ್ಲಿ ನಾನೇನ್ ಕರ್ಕಣಂಗಿಲ್ಲ. ಅರಿಲ್ಲಾಂದ್ರೆ ಯಾವ್ದ್ರೂ ಗಿಡಕ್ ನೇಯತಾಕ್ಬಡ್ತ ನೀನ್ ಹಾಬಡ್ತ ನಾನ್ ಹಗ ಹಾಕ್ತಿ ನೀನ್ ಹಾಕ್ತೇನೆಿ
ನೀನ್ ಆಕ ಮಡೋಲ್
ನಾನ್ ಯಾಕ ಆಗ್ಲಿ ನಿಮಗೆ ಆಗ್ತನನೆ
ಚನ್ನಗಿ
ಹ್ಮ್ ಮುಂದೆ ಮೇಲ್ ಕಳ್ಸಕ
ಹ್ಮ್ ತೊಡುಗ್ರನ್ನ ನನಕ್ಕಡ ಮುಡಿಕರಕ್ಕ ಹಲ ಓ
ಏನು ಹೂ ಆದ್ಮೇಲೆ ಹೂ ದೊಡ್ಡ ಹೂ ಬರುತ್ತೆ
ಹ್ಮ
ಹ್ಮ್ ಹ್ಮ
ಓ ಅಂದು ರವ
ಹ್ಮ
ಊಟ
ಊಟ ಇನ್ನು ಇಲ್ಲ ನಿಮ್ದು
ಮಾಡೇ ಇಲ್ಲ ನನ್ ಬಳಗೆ ಎಂತ
ಇಪ್ಪಾ ಏನಕ್ಕೆ
ಹ ಹನ ಸಂದ
ಹ್ಮ್ ಟೈಮ್ ನೋಡ್ಕ ಫಸ್ಟ್
ಅ ಮಾಡಡು ಆತ್ತು ಕತಿ
ನ ಗಂಟೆ ಆಯ್ತಿ ಆಯ್ತಿ ಇದ ಜ ಹೋಗವ
ಹವಾ
ಹ್ಮ
ಹೋಗ್ಬ
ಹ್ಮ
ಹಾ ಇಯರ್ ಡವ್
ರಿ
ಹ್ಮ ಸ ಅವಲ್ಲ ಬಾಡ ನಾವೆಲ್ಲಾ ಹೋದ್ಮೇಲೆ ಚೆನ್ನಾಗಿರ್ತವಿ
ಚಾನ್ಸ ಇಲ್ಲ ನನ್ಗೆ ಇವತ್ತ ಅಲೆ ನಿನ್ನೆನನೆ ಚಿಂತೆ ಮಾಡಗ ಇದ್ದ ನಾಳ ಹೋಗ್ಬಿಡ್ತಾನ ನಾಳೆ ಹಂಗ ಬ ಬೆಳಗ್ ಬರ್ತಾನ ನೈಟ್ ಎಲ್ಲ ಹೆಂಗ್ ಕಳಿಬೇಕು ಮತ್ತೆ ಮರ್ದಿನ ಹೆಂಗ್ ಕಳಿಬೇಕಪ್ಪಾ ದೇವ್ರೇ ಅಂತ ಯೋಚನೆ ಮಾಡ
ಡ್ಯಾನ್ಸ್ ಮಾಡ ಡ್ಯಾನ್ಸ್
ಆದ್ರೆ ಅನಿವಾರ್ಯ ಎಲ್ಲಾ ನೀನು ಹೋಗ್ತೀಯಾ
ಹ್ಮ ಆಗ್ತನೆ
ಅದೇ ವಾಸ್ತವ ಯಾರಿಗಾರ ಶಾಶ್ವತ ಅಲ್ಲ ಅನ್ನೋದೇ ವಾಸ್ತವ
ಯಾರ್ಗ ಯಾರ ಇಲ್ಲ ಮತ್ತೆ
ಈಗ ನೀನು ನನ್ಗ ನನ್ ಮೈಂಡ್ ಅಲ್ಲಿ ಅಯ್ಯೋ ಹೋಗ್ತಾನನ್ನ ಚಿಂತೆ ಐತೆ ನೀನ್ ಹಂಗಂತ ಇರ್ತಿಯಯ ಇರಲ್ಲ ಹೋಗ್ತ ಇಲ್ಲ ಅದೇ ವಾಸ್ತವ
ಅದೇನ್ ನೀರುವಲ್ಲ ವಂಡೀನಿ
ಹೂ ಹೋಗು ನೀನ್ ನೀಿರಾ ಅಂತ ಹೇಳ್ದ ನಾನು
ಹ ಹ ನಾನೇನು ನೀ ಹೋಗಲ್ಲ ಅಂತನೆಿ
ಬರಿದ್ರ
ಹೂ ಅವ್ನ
ಇನ್ನು ಬೆಳ್ಗ ಇದ್ದಿದ್ರೆ ಎಸ್ಟು ಮಾಡ್ತಿದೆ ಏನೋ ಆ ಕರೀದೇವಕ್ಕ ಇನ್ನು ಒಂದ್ ಹುಡುಗಿ ಬಿದ್ದಾಳ ಅನ್ನೋದು ಚಂಗ ಆಡ್ತ ನಾನ್ ನಾನ್ ನಾನೇ ನಾನ್ ಯಾವತ್ತ ಹೇಳ್ಕೊಂಡಿಲ್ಲ ನಾನು ಬೆಳಗದೀಿನಿ ಕರ್ಗದಿನಿ ಹೇಳ್ಕಂಡಲ್ಲ ಹಂಗ ಅ ಚನ್ನಾಗ್ಿದಾರ ನಿಂಗೆ ಚನ್ನ ಬಿದಿರಕೆ ಹೋಗಬೇಕುಿನ್ ಇದರಕ್ಕೆನ
ಒಳಗದಿಲ್ಲ ಅಂತ ಹೇಳಲ ಬೀದರ
ಇನ್ನು ಇದಿದ್ರ ೇಟ್ಿತ್ತ ಏನೋ ಬಿಡು ನಿಂದು ಹಣೇ ಬರ ಹಾ ಇದ ನಿನ್ ಯಾಸ್ಪಲ್ಾಗ ಕರ್ಕಿರ್ಲಿಲ್ಲ
ಅಯ್ಯಾ ನೀವು ಯಾರು ಕಾರ ಸಗರ್ಗಿದ್ದ
್ಮ
ಸಾರ್ ನಾನ್ ನೋಡೆ ಕರ್ಕೊಂಡುಬರ್ತಾರ ಹೂ ಹೂ ಮತ್ತೆ ಈಗ ಕರ್ಕೊಂಡ ಅಂತ ಬಳಗದ್ರ ಕರ್ಕೊಂಡದ
ಸರ್ ಸಿಸ ನಂಬರ್ ಅಂಗ್ಡಾರಾ
ಮಾಡಿಲ್ಲ ಅನ್ಸುತ್ತೆ
ಮತ್ತೆ ಎಂತ
ಊಟ ಏನ್ ಮಾಡಿ ಬೆಳಗ್ಗೆ
ಬೆಳಿಗ್ಗೆ ಏನ ತಿಿಂದೆ ರೈಸ್
ಏನ್ ರೈಸ್
ಮನೇೆಯಲ್ಲಿ ಮೊಸರನ್ನ ಇತ್ತು ಕಡಲೆ ಪುಡಿ ಹಾಕೊಂಡು ತಿನ್ಬಂದೇ
ಹೂ ಬಾಕ್ಸ ತಂದಿಲ್ಲ
ತಗಾ ಬಂದ ಇಟ್ಟಾರಲ್ಲಿೇ ರೈಸ್ ಸಾಂಬಾರು
ಹೂ ಊಟ ಮಾಡ ಹೋಗಿ ಮಾಡ
ಒಪ್ಪತ್ತ ಮತ್ತೇನ್ ತಿಂತಯಾ
ಮಧ್ಯಾಹ್ ತಿನ್ನಿ
ಟ್ರೈನ್ ನಲ್ಲಿ
ಸೈನ್ ಎನ್ ಮಾಡಲ್ಲ
ಮತ್ತ್ಯಾ ಅ್ರ ನೈಟ್ ಏನ್ ಮಾಡ್ತೀರಾ
ನೈಟ್ ಉಣ್ಣಲ್ಲ ಹೂ ಮಧ್ಯಾನ ಹೂ
ಸ್ನಾಾಕ್ಸ್ ಇಲ್ಲ ತಗೊಂಡ ಹೋಗಲ್ಲ ಇಲ್ಲ ಸಿಗಲ್ಲ ಟ್ರೈನ್ ನಾಗ್
ಹೂ ತಗೊಂಡು ಬರ್ನಿ ಮಾಡ
ಅದೇ ಹೋಲ್ಸೇಲ್ ಒಳಗೆ ಹೋಗ್ುವ ಹಓದ್ ಹೋಲ್ಸೇಲ್ ಎಲ್ಲ ತಗ್ಬಿಡೋಣ ಹೋಲ್ಸೇಲ್ಾಗ ಕಮ್ಮಿ ರೇಟಿಗೆ ಸಿಗ್ತ ನೋಡು
ಹೂ ಏನ್
ಏನ್ ಚಕ್ಲಿ ಪಟ್ಟಿಟ್ಟು ಆಮೇಲೆ ಸ್ವೀಟ್ ಬಾಕ್ಸ್ ಅವೆಲ್ಲ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ದೊಡ್ಡ ದೊಡ್ಡ ಬಾಕ್ಸ
ನಬರುತ ಎಲ್ಲಾರು ಇರ್ತಾರ ಹಂಗ ತಿಂತಿ ಪಾಪ
ಮತ್ತೆ ಏನ್ ಮಾಡ್ತೀ
ಏನ್ ಮಾಡಮ್
ಸ ನಂಗೂ ಎಕೊಂಬ ಬರುವಂ ಏನ ತಂ ಇಲ್ಲ ಹ್ಮ ಹ್ಮ್ ಒಟೆ ಒಂಟೆ ನೀನೆ ತಿನ್ನ
ಹ ತಗಂಬ
ತಿನ್ನ
ಹ್ಮ ಅದು ಪಂಚೆ ಆಗಲ್ಲ ನಿಂಗ ಗಯ್ಯಲ್ಲ ಅದನ
ಏ ಒಳಗ ಹಾಕೆಂಡ್ರಾ ಕಾಣಲ್ಲ ಬೇಕಿದ್ರ ಒಂದ್ಸರಿ ಇಲ್ಲಿ ಇದ್ರ ನ ಟ್ರಯಲ್ ನೋಡ್ಕಮ್ಮ ಟ್ರಯಲ್ ರೂಮ ಒಳ ಹೋಗ ಎಲ್ಲಿ
ನೋಟ ನೋಡಿದ್ರ ಗೊತ್ತಾಗುತ್ತದು
ಹಯ್ ದೀಮಾಕ್ ಮ ದೀಮಾಕ್
ಏನ್ ದೀಮಾಲ್ ವಯಟ್ ಅದ ಯ್ದ ಕಾಣುತ್ತ
ಚೆನ್ನಾಗಾಗಿಲ್ಲ ಅಂದ್ರ ಬಿಟ್ಟು ಇನ್ನು ಕಾಣತ್ತಪ್ಪಾ ಅಂದ್ರೆ ಬಿಟ್ಟು ನಿಂದೇನ್ ಎಲ್ರೂ ಫೇಸ್ ಮಾಡ್ತಾರ್ ನಿಂದೆನ್ ಬುಡುಗ್ ನೋಡ್ದ
ಅಂಗಂತ ವಸಡ ಆ ಕ್ಲೀನ
ಅಯ್ಯಯಿ -
ತಿ ನಂತ್ರಾವಟಂಗ ಹಗ
ಹ್ಮ್
ಎಲ್ಲಂದಲ್ಲ
ಇಲ್ಲ ಸರಿ ಟ್ರಯಲ್ ರೂಮ್ ನೋಡ್ಕಯ
ಹಾ ಅಲ್ಲ ಅಷ್ಟ
ಇಸ್ಕಂಡೋಗು ಅದ್ನ ಧರ್ಮಸ್ಥಳಕ್ಕೆ ಓಗ್ತಾ ಇದೀಯ ಅಕ್ಯಾಂಡು ಒಗ್ಬೊಕ್
ಅಣ್ಣಂದಂದುತ ಮಾಡ್ತ ಅಣ್ಣ ಅಲಂಗಿ ಯವಗ - ಇಲ್ಲ ಕೇಳಲಾನ
ನನ್ ಪ್ರಕಾರ ಕೊಡಲ್ಲ ಅನ್ಸುತ್ತ ಕೇಳ್ ನೋಡು
ಅಣ್ಣ ಪಂಚಿ ಐತಿ
ಏನು
ನಮ್ ಪ್ರಕಾರ ಕೊಡಲ್ಲ ಅನ್ಸತ್ತು ದೆವ್ವ ಕರಿ ದೆವ್ವ
ಏನ ಎಲ್ಲ
ನೀನ ನಾಯಿ
ಎಂಗ ಫೋನ್ ಹಚ್ಚಿದ ನಮೋನಿಗೆ ಹಾ ಒತ್ತಾ ಗೊತ್ತದು ಏನು ಹಾ ನೋಡಕದಂತ ಮಾಡಿದ್ಲು ಮೈಸೂಲು
ಮದ್ನೇನ್ ಎತ್ಬಿಟ್ಟ
ಹ ಮತ್ತೆ ಬಾಳದಿನ ಆಗಿತ್ ನೋಡಿ
ತೂ ನಿನ್ನ ಮತ್ತೆ ಹಂಗೆ ಹೇಳ್ತೀಯ ಹಂಗೆ ಮಾತಾಡ್ತಿಯ
ಏಣ ಅಂಗ ನ ಮಡಿದ ಕೊಡ್ತ ಮಿಡಿತಾ ಅಂತಾರಲ್ಲ. ಮಾಡ್ಲಿಿಕ್ರ ಮಾಡೋದಾ ಮಾಡಲಿಲ್ಲ ಆಕಿ
ಹ ಮಾತಾಡದೆಲ್ಲ ಖುಷಿ ಆಯ್ತ ಅಲ್ಲಾ ಬಿಡು
ಹ್ಮ್ ಅವರ ಮನ್ಯಾಗ ಅವ್ರ ತಂಗಿ ಇರ್ತಾಳ ಅದ್ಕ ಮಾಡಲ್ಲ ಈಗ. ಮರಾಠಿ ಕಡೆ ಹೊಕವ ಅಲ್ಲಿ ಟೈಮ್ ಇರಲ್ಲ ಹೂ ಕೊಡ್ತಾಳ ಹ್ಮ್
ಮತ್ತೆ
ಇಷ್ಟೇ ಮಾಡ್ತಾಳಾ ನನ್ನಂಗ ಫ್ರೀ ಇರಲ್ಲ ದೇವ್ವ ನನ್ನಂಗ
ನೀನ್ ಟ್ವೆಂಟಿಫೋರ್ ಹೌರ್ಸ್ ಫ್ರೀ ಬಿಡು
ಫ್ರೀ ನಂದ ಕೈ ಆತ ಭಾಯ ಭಾಯ ಭಾಯ ಅ ದೆವ್ವ